ಹಾ ಹೇಳ.. ಹಲೋ..
ಹಾ ರೀ..
ಕನ್ನಡದವರು ಎಪ್ಪಾ
ಏನಿಲ್ಲೋಡ ಸುಮನ ಅದ ಎತಗೋಳ ಸಲ ಅಂದ ಪತ್ರರ ಸವ ತಂದಿವವಿ
ಈ ಸಾದ್ ಹೊಡಿಬೇಕೇನು
ಷಡ್ ಹೊಡಿಬೇಕ್ ಎತ್ತುಗಳಿಗೆ
ಹಾ ಹಾ ಹೂಲ್ಕ್ ಹೋಗಿಲ್ಲ
ಇವತ್ತೇನು ಹೂಲಕ್ಕೇನ್ ಹೋಗಿಲ್ವೇನೋ
ಹ
ಮಳೆ ಇಲ್ಲ ಏನಿಲ್ಲ ಹೊಲಕ್ ಹೋಗಿ ಏನ್ ಮಾಡ್ಬೇಕಂತ ಹೋಗಿಲ್ಲ ನಾಳೆಲೆಶನ್ದ ಹೋದ್ರೆ
ಹೂ ಹೂ
ಇಂದ ಹೋಗ್ಬೇಕ್ರೀ ಅದ ನಿನ್ನೆ ಶಾಪಪೂರ್ ಹೋಗಿ ಒಂದ್ ಮೂರ್ ಕಂಬತ್ ತಗೊ ಬಂದಾರ ನಮ್ಮ ಅಣ್ಣಾರ
ಹಾ
ಅದ ಶೆಡ್ ಹೂಡಿಬೇಕು
ಸಡ್ ಹೊಡಿಬೇಕ ಹೂ ಹೂ
ತಗೊಳ ಆಕಳ ಸಲ ಎಂತ ಬಿಸಲಾಗೆ ನಿಂದಿರ್ತಾವ ಇಲ್ಲ ಮಳೆ ಬಂತ ಅಂದ್ರೆ ಮುಂದೆ ಮಳೆಗಲ್ದಾಗ ಅ್ರ ಪೂರಾ ರಾಡಿ ರಾಡಿ ಅಥವಾ ಅದ್ರ ಸನ್ನಾಗಿ ಅದೊಂದಿಷ್ಟು ಹೊಸ ವಾದ್ಲಿ ಮಾಡೀ ಹ
ಹೌದೌದು ಹಾ
ಹ್ಮ್ ಹೊಸಾಗಿ ಬಾದ್ಲಿ ಮಾಡಿ
ಹ್ಮ್ ಹ್ಮ್
ಕಿವವಿ ಮನ್ನೆ
ನಾಷ್ಟ ಎಷ್ಟ ಆದ್ರ
ಹ ಎಲ್ಲ ಮುಂಜೆ ಅಷ್ಟ ಆಗ್ಯದ ಟಿ ಆಗ್ಯಿದೆ ಎಲ್ಲ ಆಗ್ಯದ
ಹ್ಮ್ ಹ್ಮ್
ಮಾಡ್ಕೊಂಡೆ ಶೆಡ್ಡು ಹೊಡಸಲೆಂತ ನಿಂತೀವಿ ತೋಡ್ಬೇಕ್ರೀ ಈಗ ಶೆಡ್ದ ಕಂಪಗಳುಳ್ ತಂದಿವವಲ್ಲ ಹತ್ಗೂಡಿ ಹಾಕ್ಬೇಕಕ್ ಒಳಗೆ
ಹಾ ಹಾ ತೋಡ ಆಗ್ಬಂಗ
ಹಾ ಒಳಗ ಹಾಕತತಿತೆ ಅಡ್ಗ ಎನ್ ನೆಡದ ನಿಮ್ದ ಎನ್ಡದ್ರೀ
ಏನಲ್ಲ ಲೇಬರ್ ತಗೊ - ಅಲ್ಕ್ ಸಕಟಿ ಯಾರ್ ಸಾಕತ್ತಾರ ಬಂದು ಕೊಂತ ಹ್ಮ್ ಅಪ್ಪ ವಾತಾವರಣ ಚ ಬ್ಬಿಸಸ ಲ ಅಷ್ಟಟ್ರಲ್ಲ
ತ್ ವಾತಾವರಣ ಸ್ವಲ್ಪ ಚೇಂಜ್ ಆದ್ರೆ ಇವತ್ ಮಾಡ ಗಿಡ ಇವತ್ತು ನಾಳದ್ರಾಗ ಬರ್ಬ ರೂಪ್ಪಾಂತರ ಮಳಿ
ಏನಂತ ಏನ್ ಮಾಡ್ತ ಏನ್ ಮಾಡ್ತ ಮಿ ಬಂದ ಕಾಳದ್ರ
ದೇವ್ರಂದ ಏಳನೇ ತಾರೀಕ್ ತಾನ ಆದ ಬರಸ ಮಳೆದು ಏನೇನ್ ಮಾಡತ ನೋಡ ಹ್ಮ್ ಅಂದ್ರೆ ಚಲೋ ಆತ್ರಿ ಎಲ್ಲ
ಹ್ಮ್ ಹ್ಮ್
ಏನ್ ಅದೇ ಆಟಕ್ಕೆ ಹೋಗಿರ
ಹೌದ ಆಡ್ ತಗ್ ಬಂದಿವವಿ ಲೇಬರ್ ತೊ ಹಚ್ಚಿವವಿ ಕಟ್ಟಿಗೆ ಆರ್ಸಕ ನಾನ್ ಸ್ವಲ್ಪ ಊಟ ನಾಷ್ಟ ಮಾಡ್ಕೇನೆ ಕುಂತೀವಿ ಸುಮು ಲೇಬರ್ ಇವತ್ ಮಂದಿ ಕಡಿಮೆಾರ್ರಿ ಇವತ್ತು ಒಂಬತ್ತು
ಅಡಿಮೇಗರ
ಕಡಿಮೆಾಗ ಇರವತ್ತು ಒಂಬತ್ತು ಮಂದಿ ಆಾಗ ಇರ್ವತ್
ಒಂಬತ್ ಮಂದಿನ ಯಾರನ ಅಲ್ಲ ನಿನ್ನೆ ಹಓದದಲ್ಲಿ ಹೋಗಿರೇನ
ಹಾ ನಿನ್ನೆ ಬಂದ್ರ
ಬ ಕ ಸಾರಸದ ಮುಂದೆಟ್ಯಾಕ್ಟ್ರ ಗಳ ನಡ ಇದ್ರೆ ನಿನ್ನೆ
ಹ್ಮ್ ಹ್ಮ್ ಹ್ಮ್ ಮತ್ತ ಐವತ್ತು ಮೂವತ್ತ ಆಬೇಕ.
ಇವತ್ತನ್ ನಡದೇನ್ರಿಗಳೇ.
ಅಯ್ಯೋ ಇವತ್ತು ಒಂದ್ ದಿನ ಜಗ್ಗೆದ್ರೆ. ನಾ ಆರ ಏಳು ಎಕರೆ ಅಂದ್ರ ಚಲೋ ಹ ಆರು ಏಳು ಎಕರೆ ಅಂದ್ರ. ಚಲೋ ಆದ ಎರಡ ಪುರಿ ವಲತು.
ಹಾ.
ಇರ್ಬೇಕ್ ಅದು ಒಂಬತ್ತ ಹತ್ತು ಎಕ್ರೆ ಹೊಲ ಅದ. ಇಲ್ಲಂತಂದಿದ್ರ ಅದು. ಬತ್ತದೆ. ಹತ್ತ ಎಕರೆ ಏನ್ ಅಂತಂದಿದ್ರ ಅ ಎಷ್ಟು ಬರ್ಬೇಕು. ಅವ್ರ ಪಾಲಿಗೆ ಬಂದತ ಮುತ್ಯಾರ ಪಾಲಿಗೆ ಬರ್. ಅವ್ರು ಮಾಡ್ತಾರ ಹೋದ ವರ್ಷ ಮಾಡ್ತಿದ್ರು ಅವ್್ರ ಏನ ಹಓದಚ್ಚ ಮೊದ್ಲು ಮಾಡಿದಾರೋ ಇದ ಒಂದ್ ವರ್ಷ ನಾವ್ ಮಾಡ್ತೀವಂದ್ರ ಅಂತ ಅದ್ರ ಸಲುವಾಗಿ ಬುಟ್ಟ್ರದೀ. ಇದ್ರ ಅವರು. ಹೋದ ವರ್ಷ ಈ ವರ್ಷ ಬಂದು ಮತ್ಯಾಗ ಮಾಡೇನ್ ರಿ.
ಹೌದ್ರ ಜಗ್ಗೆ ಅದ್ರ ಹೊಲ ಯಾರಯಾರ. ಪೂಲ ಸಮೀಪ ಆಗ್ತದ.
ಗಲ್ಲ ಹಾ. ಕಸ ಆರ್ಸವ್ ಮತ್ಯಾರ ಮತ್ತೆ ಬಂದಾರ ಕಸ ಹಿಂದ ಸುಡಕತಾರ.
ಬಂದಾರ ಬಂದಾರ ಅಲ್ಲಿ ಬಾಳ ದೂರರ ಸೈದಾಪುರ್ ಸೈದಾಪುರ್ ಊರ್ಗ್ ಹತ್ತಾದ ರಣಕ ಅಲ್ಲಿಗೆ ಹೋಗಿನ ಮುತ್ಯಾ ಅಲ್ಲಿ ಕರ. ಅಲ್ಲಿ ಅಲ್ಲಿ ಇದು ಮಾಡಕತ್ತಲ್ಲ ಸುಳಗತ್ತನ್ರಿ.
ರೋಣದಾಗ್ರಿ.
ಹಾ. ರೋಣದಾಗ ಊರು ಸನೀಪ ಊರ್ ಸನಿಪ. ಮದ್ವಿ ಮನೆ ಮನ ಮನೆ ಅ ಅ
ಬಗ್ಲಾಗ ಮನಿ ಊರ್ ಹತ್ತೇದನ ಅದಕ.
ಬಾಳ ಅಕ್ಕೆತಿ ನಾಲ್ಕು ಊರು
ವಲಾ
ಹಾ ಊರ್ ಬಗ್ಲಗಾದ ಡಾಣಕತ್ತ ಮತ. ನಾ ಬಗ್ಲ. ನಮ್ಮ ಮನೆಗಳವ ಅಲ್ಲಿಗೆ ನೋಡ್ರ ಸೈದಾಪುರ. ಬರ್
ಸರಿ ಮತ್ಯೆ ನಿಮ್ಗೆ ಯಾವ್ದನ್ ಕೆಲಸ ಹೇಳಿಲ್ಲ ನೀವ್ ಚ
ಯಾವ್ದ್ ಹೇಳ ಸುಮ್ಮ ಕುತ್ಬಿಟ್ಟು ಸುಮ್ಮ್ ಎಲ್ಲಿ ಮಾಡ ನಿನ್ನೆ ಮಾಡಿದ ಸ್ವಲ್ಪ ಸ್ವಲ್ಪ ಏನೇ ಅಂದಿಲ್ಲ ಪತಿಲ್ಲ ಸುಮ್ ಕುತ್ಬಿಟ್ಟ ಆ ಕಡೆ
ಹೌದೌದ ಹೌದು ಇಲ್ಲ ಹಿಂದ ಸ್ವಲ್ಪ ಮುಚ್ಚರಿ ಹೇಳಿದ್ರ ಅಂದ್ರೆ ನಡತಿತ್ತದ ಹಿಂದ ಸ್ವಲ್ಪ ನಿಮ್ ಕಸಗಸ ಸುಡಪ್ಪಾ ನಿನಗ್ ಕೊಡ್ತೀವ ಅಂತ
ಯ ಬಿಡ್ರಾ ಕೊಡತಂತ ಮತ್ತ ಕೊಡ ಕೊಡಾಲಡ ನಡಾವ್ರ ಕೂಡಾಲ ಬಿಡಾಲ ಸುಮ್ಮನೆ ಎಲ್ಲ ಹ್ಮ್ ಮಾಡಿದಕ್ಕೆ ಮೈದಾನಕ ಏನ ಕಟ್ರ ಬಿಡ್ರ ಏನ್ ಮಾಡ್ಬೋದ್ರ
ಹ್ಮ್ ಅವರು ತಿಳ್ಕೋಬೇಕು ಏನೇನ ಏನೇನ ಮಾಡ್ಬೇಕು ನಡೀತದೆ ಸುಮ್ಮ್ನೆ ಕುಂದರ್ಬೇಕ ಅ ಹೋಗಿ ಚ
ಅಯ ಏ ಒಂದ್ ಮೂರ್ತ್ ನಾಕ್ ತಾಸ್ರೀ ಈಗ ಆಯ್ತು ಈಗ ಒಂಬತ್ತರೆ ಹೇಗಾದ್ರಿ ಆ ಒಂದ್ ಗಂಟೆ ಬಿಡ್ತ ತ
ಹೌದೌದು
ಹ ಹನಾ ಮರ ರಾಗತ ನ ಹ ಹ ನಮಗನ್ ಸ್ವಪ ಬರಕ್ ಲೇಟ್ ಆಯ್ತ ಲೇಟ್ ಆಯ್ ಹತ್ರಸ ಬರಕ
ಏಯ ಯಾವಾಗ್ರೀ
ಮುಜೆ ಬರಕ್ ಲೇಟ್ ಐತ್ರ ಸ್ವಪ್ ಲೇಬರ್ ಬರಕಲೇಟ್ ಕಟದ ಸಬ್ ಕಟ್ಟತರ ಹ್ಮ್ ಒಂದು ಅರ್ಧ ಅರ್ಧ ಗಂಟಾ ಲೇಟ್ ಐತ್ರಿ ಅಲ್ಲ ದಾರಗ
ನಿನ್ನೆ ಜಲ್ದಿ ಹೋಗಿದ್ರೇನೆ
ನಿ ಜಲ್ದಿಗಿದ್ದೀವಿ ಇವತ್ ಸ್ವಲ್ಪ ಲೇಟ್ ಆಯ್ತಾ ಅಂದ್ರ ಮುತ್ತೆ ಏನ ಬಂದಿದ್ದಿಲ್ಲ ಮುತ್ತೆ ಬಂದಿದ್ದಲ್ಲ ಹಂಗನ್ ಚಲೋ ಆಯತ್ ಸಪ್ಪ ಹ ಇಲ್ಲಾಂದ್ರರು ಮತ್ತ ಸುಂಬುತ್ತೆ ಬಂದ್ರೆ ಲೇಟ್ ಆಗ್ಯದ ಅಂತ ಅದರ್ತದತ್ತ
ಹಾ ಮತ್ತೆ ಅವ್ರು ಹೋದ್ರದ ಹೊಲ್ದಾರ ಮತ್ತೆ ಸ್ವಲ್ಪ ಲೇಟ್ ಯತ ಅಂದ್ರೆ ಬುಡವತ್ನಾಗ ಅದು ಮಾಡ್ತಾರ
ಹಿಂದೆ ಗಡಿ ಬಂದತ ಈ ಬಂದಾನ ಒಂದ ಹತ್ತು ಹತ್ತು ನಿಮಿಷದ ಬಂದತ
ಹೌದಾನ
ಹ್ಮ್ ಇಲ್ಲ ನಿನ್ನೆ ಹೊಲ್ಲ ನೋಡಿದ್ದಲ್ಲ ಬಂದ್ ಜಲ್ಲಿ ಬಂದ್ ತೋರ್ಸಿದ ಇವತ್ತು ಹೊಲ ನೋಡಿವಂತಂದು ಹಿಂದ ಸರ್ ಹೊಲ ನೋಡಿವ ಹಿಂದಿ ಸರ್ಕೊಂಡ್ಬಿಡ ಪ್ಲೇಟಗಲ್ಲ
ಹಾ ನಿನ್ನೆ ನೋಡಿದ್ದಲಾ ತೋರ್ಸಾಕ್ ಬಂತಿದ್್ರರು ಮುಂದ
ಹ
ಗವ ಹ್ಮ ತೋರ್ಸ ಸಲ ಏನು ನೋಡಿರಿ ಲೇಟ್ ಮಾಡೆನೆ
ಹಾ ಹಾ
ಆಯ್ತಾಯಯ್ತು ಗುತ್ತಿ ಗಿತ್ತಿ ಅಲ್ಲಿಗೆ ತಗೊಂಡ ಹೋಗಿರೇ ಊಟ ಮಾಡೋದಕ್ಕೆ ನಾಷ್ಟ ಇಲ್ಲ ಊರಾಗ ಮಾಡ ಹೋಗಿರಿ
ಇ ತಂದಾರ ನಮ್ಮ ಅಮ್ಮಾರ್ ಬಂದ್ರಲ್ಲಾ ಇಲ್ಲೇ ಊಟ ಮಾಡಿಬಿಟ್ಟು ಈ ಹ್ಮ್ ಊತ್ತ ಮಾಡ ಆ ಸುಮು ಮ ಹಾ ಮಾಮಊಟ ಊ ಮುಂಜೆ ಮಾ ಊಟ ಮಾಡ್ಕೊಂಡು ಕೆಲಸಂತ ಬಿಡ್ತಾರೆ ಆಯ್ತ ಬಳ ಟೈಮ ಆಯ್ತು ನೀರ್ ಕುಡಿಯದ ಬರೋದ ಮನೆಡೆಿಗೆ
ಹೌ ರೌ್ ರಾಮ್
ಹನ್ರಿೀ ಹನ್ರಿೀ
ಆಯ್ತಾಯಯ್ತು ಮತ್ತೆ ಆಟ ಯಕಡೆನ ಕಡೆನ ಕೆಲ್ಸಗಳಕ ಅದ ಹಚ್ಚವಾ
ಅತ್ತ ಹೇಳೇಳ್ರಿ ಇಲ್ಲಿ ಆದ್ರಿ ಇನ ದಿನ ಜಗ್ಗ್ಯದರು ಅಲ್ಲಾ ನಾ ಇದು ಎರಡ್ ಮೂರ್ ದಿನದಾಗ ಆತದ ಮಾಡಿದ್ದ ಇನ್ನ ಅಲ್ಲಿ ಊರ್ ಸನೀಪ್ ಸಮನೀಪ್ ಅದ ಈ ಕಡೆ ಮತ್ತ ಈ ಕಡೆ ಅವ್ಯ ರೋಡನ್ ಬಗ್ಳಾಗ ಒಂದ್ ಎರಡ್ ಮೂರ್ ಎಕರೆ ಅದ ಮ್ತ್ ಇವತ್ ಇವತ್ ಬಂದ್ ಆಯ್ತ ನಾಳಗ್ ಬಿಡ್ತಾರೆ ಬರಲ್ರಿ ನಾಳಗ್ ಯಾರು ಯಾರ್ು ಬರಲ್ರ ನಾಳಿಗೆ ಮೊರ ಮೊರಮ್ಮಾ ಸಲಯಗೆ ಮನೆಿ ಊಸೋದ ಅದು ಊರ್ಸೋ ನಡದ ಅಂತ ಬಿಡ್ತಾರ ಅಂತ ಅನಾಗತ್ತಾರ ಇವರೆಲ್ಲ ಮುಂದೆ
ಹಾ ಹಾ ರೀ
ನಾಗ್ ಬಿಟ್ರ ಅಂದ್ರ ಆಯ್ತು ಮತ್ತತ್ ಬರಲ್ರಿ ಈ ಹಬ್ಬ ಆಗತ್ತನ್ ಬರಲ್
ಹೌದ್ೌದ್ರಿ ಬರಲ್ರರಿ ಹಬ್ಬ ಅಂದ್ಮೇಲೆ ಮತ್ೆ ಶಾಲ ಆತ ಕೆಲ್ಸ
ಹ್ಮ್ ಮಂದಿರ ಜಮ ಂದ್ರೆ ಬರ್ಬೋದು ಮತ್ತ ಆರ ಹೆಂಗತದ ಬರಲ್ರಿ
ಬರಲ್ ಬರಲ್ರಿ ಹೌದ್ರಿ
ಹ್ಮ ಅದ ಸರಿ ಮತ್ ನಾಳ ಬಿಡತ್ನಂತ ನಾಳ ಬಿಡ್ತನ್ನಾಗತ್ರ ಈತ ಹ್ಮ್ ಅದು ದ್ ಬಿಡ್ತ ಅಂತಾರ ಮತ್ತತ್ ಬಿಟ್ರ ಅಂದ್ರ ಆಯ್ತ ಮತ್ ಏನ್ ಮಾಡಡಕ್ ಆಗಲ್ರರಿ ಮತ್ತ
ಸಮಾಚಾರ ನಡ್ದಿದ್ರಿ
ಏನದ ಹೇಳ್ಬೇಕು ನೀವೇ ಯಾವಾಗಿನ ಯ ಇಲ್ಲಿ ದೌಲ್ಸ ಕನಗನೆ
ಲ್ಸಬ್ ಕೆಲ್ಸಕ್ ಹೋಗ್ಯಾರೀ
ವಿಜಯ
ವರ್ಷಕ್ ಹೋಗಿ ಅಂದ್ರೆ ಹೆಗೆ ಫೋನ್ ಚತ್ರರ ಕೆಲ್ಸದಾಗ ಏ ಅದಕ್ಕ ಏನ ಅಂತ ಹೇತಾನೆ
ಬಸಿ ಅದನ್ರಿ ಈಗ
ಹತಿನಿ ಅಂದ್ರ ಏನ್ ತಾನ ಹಚ್ಚಲಿಲ್ಲ
ಅಚ್ಚಲಲ್ಲ ಸುಮ ತಾನನ್ ಅಚ್ಚಲಲ್ಲ ನಮಗೆ ನ ಬಡ್ಸಿಲ್ಲ ಬಿಜ ಬಿಜಿ ಏನ್ರಿ ನಿನ್ನಯ ಸಂಜೆ ಸ್ವಲ್ಪ ಸುಟಿಗರನೇನ್ರರಿ
ಯಾಕ್ರೀ
ಯಾಕೇನ್ ರಿ
ಹ್ಮ್ ಹ್ಮ್
ಬಂದಲ್ಲಾ ಅಂತ ಮುಸಿನ್ ಬಾಯಸ್ಯ ಬಾಬು ನಾವವು ಹೋಗಿ ಬಂದಲ್ವಾ
ಹಾ ಮತ್ತೆ ಅತಗ ನೀವ ಹೇಳಿದ್ದೀರಿ ಅಲ್ಲಾ ನೀನೇ ಹೋಗ್ಬೇಕಂತ ಹೇಳಿದ್ರರಿ ಅತಗ
ಹ ಅಂತ ಗೋಕ ಬಾಪಾತ ನನೀಗ ಅಂದ್ರ ಬರ್ಲ
ಹಾ ಹೋಗ್ಯಾರ
ಹ ಹ ಹ
ಹಾ ಆಟಾನೇ ಇತ್ತು ತ್ ತಾನ ಬಂದ್ರ ರೆಡಿ ತ
ಅದೇ ಅಂದ್ರೆ ಕ ಅ ಬ ಬ ಹೋಗಿ ಬಂದ ನಿನ್ನೆ ಗಾಡಿ ಹಾಕಿ ಗ್ಯಾರೇಜಗೆ
ಏನು ಹುಷಾಂಬಾಷರ್ ಮತ್ತ ಆತ ಬಾಬಣ್ಣ ಹೋಗಿ ಇದ್ರೇನ್ ಮೂವರ್ ಗಾಡಿ ಮಾಡ್ಸಕಾಗಿದ್ರಲ್ಲ ನ್ ರೆಡಿ ಆಯ್ತ ಗಾಡಿ
ಇವತ್ ರೆಡಿ ಆತ್ರಿ ಇವತ್ ಫೋನ್ ಬಾ ಅಂತ ತಂದಿದೆ ಫೋನ್ ಓತಾರ ಮಾಡ್ತಾರ ನೀವ್ ಇಬ್ಬರು ರೋತಾರ ಇವತ್ ಬಾ ಬಣ್ಣ ಹುಸನ್ ಬಸ್ ಬರ್ರುವತ್ತರ ನಮಗ ಆಗಲ್ ಎಲ್ಲಾ ವೈರಿಂಗ್ ಹ್ಯ್ರೀ ವೈರಿಂಗ್ ಗೀರಿಂಗ ಎಲ್ಲಾ ಇಂಚ ಪಕ್ಕ ಕಡ ಎಲ್ಲ ಸತ್ಯನ ಮಾಡ್ಬಿಟ್ಟವು ದಿನ ಕೆಲ್ಸ ಆದ್ರ ಅ ಹ
ಹ
ಅತ್ರ ಸಾವಿರ ಎರಡ್ ಸಾವಿರ ಒಳಗೆ
ಹೂ ಹೂ
ಹಾ
ಹ
ಹ ಎತ್ತಿ ಆರಾಮಾಗಾದ್ರೆ
ಹ ಎತ್ತಿಗೆ ಆರಾಮ ಆರೀ ನಿನ್ನೆ ತೋರ್ರಿಸಿ ಅಂತ ಹೇಳಿದ್ನಲ್ರಿ
ಹೂ ಹೂ ಹೂ
ಆರಾಮ್ ಆಗಿದ್ರೆ ಇವಾಗ
ಹೌದ ಹೌದ್ರೀ
ಹೂ
ಹ ಹಾ ಅಲ್ಲಿ ನಿಮಹುಡ್ಗ್ರು ಎಲ್ಲಿಕಿರಿ ಹಾಕ್ರ ಏನ್ ಸಾಯಸ ಸಾಗರ್ ಶಾಲಿ
ಅದರಲ್ಲಿ ಸಾಗರ ಹುಡುಗರುಗ ಅದೇ ಜಾತ್ ಅಂತ ಹೇಳಾರಿ
ಮತ್ತ ವರ್ಷ ಎಲ್ಲೇ ನಾಕ್ಬೇಕ ಕಟ್ ಮಾಡಿದ್ದನ್ರ
ಹಾ ಅದಾವ ಸಾವಿರ ಹಚ್ಚಿದ್ರು ಕಟ್ ಮಾಡಿದ್ರರು ಮೊರಾರ್ಜಿ ಹಾಕ್ನಿ ಅಂತ ಹೇಳ್ಯಾರ ಏನ್ಏನ್ ಮಾಡ್ತೇನ್ರೀ ನಾ ಮುರಾರ್ಜಿ ಐತೆ ಅ್ರ ಓತ ನ ಕಡೆ ಶಾಲೆಗೆ
ಇಲ್ಲ ಬಿುಡ್ಬ್ರೀ ಈಗ ಅದೇ ಮತ್ ಹೋಗಾರಏನಲ್ರಿ ಬಿಡ್ಬ ಎಲ್ಲ ಮಲೆ
ಹೂ
ಎಲ್ಲನಲ್ಲ ಬಿಟ್ ಬಿಡ್ ಹಕ್ಕ್ರ ಅವನಗೆ
ಆಯ್ತು ಆಯ್ತುಂಗ್ರ ಸರಿ ತಗೋರಿ ಆಮೇಲೆ ಅಚ್ಚಿನಿ
ಆಯ್ತ -ಆಯ್ತ
ಕಟ್ ಮಾಡು